ಬದೇ ತಲ್ಲ
ಹ್ಮ್
್ಮ ನೀನ್ ಮಾಡ್ದಿಗೆ
ದನ್ಯೂಷ ಮಾತಾಡ
ಹೇ ಮಲಬ
ಏನಂದ್ರೆ
ಗಂಡ ಲಿ ಪ ಅವನು ಬೈತೂ ಈ ರೂಟು ಮಾತ್ರಿದೆ
ಹಾ ಹುರ್ಕಿ ಜತೆ ಮಾತಾಡತೀನಿ
ಎ ಸಿಗ ನ ಇಲ್ಲಿ
ಏನ್ ಮಾಡಿದ್ರಿ ಅಲ್ಲೇ ಹೋಗಿದು ಹುಬ್ಬಳಿಗೆ
ಳ ಹೋಗಿ ಎಲ್ಲ ಹೌದಿಯಾ ಹೋಗಿ ನಮ್ಮ ಅಕ್ಕಗೆ ನಮ್ ತಂಗಿ ಬಿಟ್ಟಿವಿ ಬಿಟೇಶ್ ಲಮ್ಮುಹೋಗೆ
ನಿಮ್ ತಂಗಿದು ಅದ್ ಅರ್ಧ ನಿಮ್ ತಂಗಿದು ನಿಮ್ಮ್ಕ್ಕನ ಕೊಲೆ ಹತ್ರ ಹ ದೂರ ಐತೆ
ಕಲ್ಲುಬ್ಳಿ ನಮ್ ತಂಗಿ ಧಾರವಾಡ
ಹಾ ಹಾ ಧಾರ್ವಾಡ್ದಂಕ ಆಗ್ಬದು ಗಾಡಿ ಒಳ ಹೋದ್ರಿ
ಹ ಕಾಡತೊಂಡ
ಮಸ್ತ್ ಒಳ್ಳೆ ನಾನು ಬರ್ತಿದ್ದೆಲ್ಲಿ ಕರೆದಿದ್ರೆ
ಏ ನಮ್ಮ ಬಡುತಿದ್ದಿ ಮುದ್ದಾಸ ಲ್ಲ ಯಾರ ಗ್ಯಾರಂಟಿ
ಆರು ಗಂಟೆ
ಮತ್ತೆ ಅದುದ್ದಿ ಕ್ಲಾಸ್ ಕೇಳಬೇಕು ಈಗ
ಹ್ಮ್ ಕ್ಲಾಸಿ ಹಂಗ ಸೀಧಾ ಹೋದರೇನೇ
ಹ್ಮ್್ಮ
ನಿ ಮಕ್ಕಂದೇನೆ ಇನ್ನು ಒಂದ್ ವರ್ಷ
ಇಲ್ಲ ನಮ್ಮಕ್ಕಂದಿಗೆ ಇ ವಾಡಿ ಇದು ಇಲಿಪ್ಪಾ ಇಂಟನ್ಶಿಪ್ ಇನ್ ಇಂಟ್ರರ್ನ್ಶಿಪ್ ಏನಂತಾರೆ ಮುಗತಕಂದು
ಸುಳಿ ಇನ್ನು ಆರು ತಿಂಗಳ ಆರು ತಿಂಗಳ ಅಷ್ಟ ಚನಾ
ಹ್ಮ ನಿಮ್ಮಕ್ಕಂದ ನ್ ಇಲಿ ಮುಗಿದಿದೆ ನಿಮ್ಮಕ್ಕಂದ್
ನಮ್ ಅಕ್ಕನ್ ಮುಗಿತು ಕ ಇದಕ್ಕೋ ಇದು ಕೊತಳೆ ಈ ಜಾಬ್
ಹ್ಮ್ ಜಾಬ್
ಹ್ಮ್ ಕೆಲ್ಸಕ್ ಕೋತಾಳಿಗ ಹ್ಮ್ ಅದ ಇದ್ರೊಳಗ ಮೆಡಿಕಲ್ ಇದೆ ಮೆಡಿ
ಹಾಸ್ಪೆಟ್ಲು
ಲೋಗ
ಪೇಮೆಂಟ್
ಎಷ್ಟ ಒಂದ ಏಳುವರಿ ಆತ್ತು ಆ ಎಂಟು ಒಂಬತ್ತುವರಿ ಅ ಸರ
ಹ ಸ್ವಲ್ಪ ಇದ್ನ
ಹ್ಮ್
ಜಾಸ್ತಿ ಆಗಿದ್ದೆ ಅಷ್ಟೆ ಮತ್ತ ಈಗ
ಗೊತ್ತಿಲ್ಲ ಅದು ಯಾವಾಗ ಜಾಸ್ತಿ ಮಾಡ್ತಾರನ ಮಾಡ್ತೇನೆ ಅಂದಾರಂತೆ
ಯಾವಳ ಹಚ್ ಕೊಟ್ಟಿದ್ದೆ
ಹ ಅಂದ್ರ ಮೊದ್ಲಕ್ಕಿ ಹೋಗಿದ್ಲಾ ಮನ್ಸರಾಯ್ ಅಲ್ಲಿ ಅವ ಪ್ರಾಣ ಯಾರನ ಕೇಳ್ಕೊಂಡು
ಹ್ಮ್
ಮೊತ್ತ ಅಲ್ಲ ಹೋಗ
ಮಸ್ ನೀ ಮಕ್ಕದ ವಡ ನಂಗ ಕ
ಹ್ಮ ನಂಗ್ಲಿ ನಂಗ ಬೆಳಗ್ ಬೆಂಗ್ಗಳೂರ್ ಒಳಗೆ ಒಬ್ ನಾನ ಕೇಳಿದೆೆ
ಹಾ
ಅವ ಏನಂದ ಬೇರೆ ಇದರ ಐತೆಂತೆ ಬೇರೆ ಬ್ರಾಂಚಿಂದ
ಹ್ಮ್
ನಮ್ದ ಇದ್ರ ನಾವವು ಬೇರೆ ಬ್ರಾಂಚ್ ಏನಾರ ನ ತಗಿ ತನ್ಕ ಸಿ ಇ ಯಾವ್ದ್ಲಪ ಅದು
ನ್ ಸಿ ಸಿಬಲ್
ಈವೆಲ್ಲಾ ಇದ್ದಿದ್ರೆ
ಹ್ಮ್
ತ್ತೊಂದು ಸಾವ ರೂಪಾಯಿ
ಪಮೆಂಟ್ ಇದುಕ್ಕ
ರೂಮ ನಮ್ದ ವಊಟದಲ್ಲಾ ಅವೃದ
ಮತ್ತೆ ಉಡುಬಿದ್ದಲ್ಲ ಅವಡ್ದ
ಹ್ಮ್ ಎರಡು ಹೊತ್ತಂದು ಊಟ ಅವರದು ಒಂದ್ ಊಟಿಂದ ಅಷ್ಟೇ ನಾವು ರೂಮ್ ಅದ ರೂಮ್ ನಾವು ಮಾಡ್ಕೋಬೇಕಿರುತ್ತೆ ಇದಲ್ಲಿ ಪ ಎಲ್ಲ ಮತ್ತ ಇವ ನ ಉಮಕಾರ ನಮ್ಸಿಯಾರ್
ಹ್ಮ್
ಓಂಕಾರ ಹೋಗ್ಯ ನಿ ಇದಕ್ಕೆ ಬೆಂಗಳೂರಿಗೆ ಹ್ಮ್ ಅವಂದ ಹದ್ನಾಕು ಸಾವಿರ ರೂಪಾಯಿ ಅಂತ
ಹಾ
ಒಂದ್ ಹೊತ್ತಿಂದ ಊಟ ಅಷ್ಟ ಅವರು ನೋಡ್ಕೋಬೇಕಾ ಇನ್ನುಕ್ಕಿದ್ದೆಲ್ಲ ಅವ್ರದ ರೂಮ್ ಅವ್ರದ ಎರಡ್ ಹೊತ್ತಿಂದ ಊಟ ಅವ್ರದ್ದ
ಇದು ಸದು ಸ ಪಂಗ ಸರ ಇ ಸರ
ಹ ಸಾವಿರ ರೂಪಾಯಿ ಮತ್ತ ಈಏ ಮಾಡ ಒಂದ್ ತಿಂಗಳ ಮನೆಗೆ
ಮ ಜಾಸ್ ಜಷ್ಟ
ಹ್ಮ್
ಹ್ಮ್ ಜಾಸ್ತ ಕತ್ತು ಅಷ್ಟ
ಜಾಸ್ತಿ ಏನಿಲ್ಲ ಮತ್ ಹದ್ನ ಒಂದ್ ತಿಂಗಳು ಫಸ್ಟ್ ಹದ್ ನಾಕ್ ಅಂದ್ರ ಹಸು ಕಲ್
ಇನ್ ಟೆಂತ್ ದ ಹೇ ಇ ಡಿಪ್ಲೋಮಿೇ
ಲಮ್ಮ ಮುಗದ ಅಂತೆ
ಳಿಯ ಸೈ ಬ್ಯುಟಿ ಕಡ ಕುುಟಾರೆ
ಅದೆಲ್ಲ ಇನ್ನೂ ಇಲ್ಲ ಇನ್ನ ಉ
ಮತ್ತೆ ದಿಂದ ತೋರ್ಸ ಹಬೋದ ಅವನ್ನೆ ನಗೂ ಸಿ ಅಷ್ಟ್ ಆ ತೋೊಂಡಲ್ಲಿ ಮಾಡ್ತಿದ್ರ ಅ ಬರ್ಕಕ್ ಅ ಅದಾ ಶರ್ ಇದು ನಿಗತ್ತ
ಹ್ಮ್ ಖರ್ಚಿಗೆರ್ ಬಾಡಿಗೆಲ್ಲ ಅವ್ರ್ದಲ್ಲೇ ಮನದೆಲ್ಲ ಅವ್ರ್ದ
ಹ
ರೂಮಿಂದ ಎಲ್ಲ ಅವ್ರ್ದ
ಕಚ ಅಗ ಹ
ಒಂದ್ ಹೊತ್ತಿದ ಊಟ ಅಷ್ಟು ಬಾಳ್ ಖರ್ಚಚ್ ಮಾಡಿ ಎಷ್ಟ್ ಮಾಡ್ತನ್ ಬಾಳ ಅಂದ್ರ
ಹ್ಮ ಅಐ ಸಾವ ರೂಪೆ ಆ ಸಾವ ರೂಪೆ
ಸರ್ಕಾರ ಳಿತತ
ಹ್ಮ್ಂಗ ಇ
ಮುಮ್ದೆ ನೋಡ್ಬೇಕ ಲೀಪಾ ನಂದಿನ ಏನ್ ಗೊತ್ತಿಲ್ಲ ಏನೆಲ್ಲಾ
ನಿಮ್ ಪ್ರೇಂಡ ಅಂತಲ್ಲ
ಫ್ರೆಂಡ್ ಇವಾಗ ಸೀಟ್ ಬರ್ದೆ ರಿಸಲ್ಟ್
ನಿನ್ ಪಾಸ್ಜ ಎಷ್ಟ ಆಗತಿ
ಅದೇ ಏಳ್ ಸಾವಿರ
ರೌಸರ
ಹ್ಮ್
ಪರ್ಸೆಂಟೆಜ ಇಒ ಸ ರಯತಿ
ಪಸೆಟ್ ಚಲ್ಲೆ ರ್ಯಾಕಿಂಗ
ತ್ ಸಾವಿರ ಅಂದ್ರೆ ಇದು ಇದು ಡಿಪ್ಲೊಮಾ ಮ ಐದು ಸೈನ್ಸ್ ಯಡು
ಹ ಅ್ದೇರೆ ಅಕ್ಕಿ ಸೀಟಿ ಬರ್ದ ಸಿ ಟ್ಟಿ ಅದ ಹೆಂಗಂದ್ರೆ ಎಲ್ಲು ಲಕ್ಷ ಒಂದೂರಿ ಲಕ್ಷ ಹಿಂಗ ಬರ್ತಾವ
ಹ್ಮ್
ರ್ಷ ಸರ ಅಂದ್ರೆ ಯಾರು ಬಾ ಕಮ್ಮಿ ಇದ್ದ್ರದ ಕಮ್ಮಿಯಾ ಕೊತ ಬಂದ ಚಲೋ ಹ್ಮ್ ಹೆಚ್ಚಿಗೆ ಆಗ್ಬಾರ್ದ ರ್ಯಾಂಕ್
ಚಲೋಗಿ ತರಲ್ಲಂಗ ಅಷಲಂದ
ನಮ ತಂಗಿರ ಬರ್ತಾರ ಇಬ್ಬರು ಜನ ಅವಳದ ಅಲ್ಲ ಬರೀ ಒಂದೂ ರಿ ಲಕ್ಷ ಒಂದೂರಿ ಲಕ್ಷ ಬಂದ
ಚಲೋ
ಹಾದ್ದು ಏಳು ಏಳು ಸಾವಿರ ಹ್ಮ್
ಅದ್ರೆ ನಿಮ್ ಡಿಪ್ಲೋಮ ಎಗ ಮ್ತೆ
ಅದು ಡಿ ಸಿ ಇಟ್ಟ ಇತ್
ಬಿಸಿಟಿ
ಡಿ ಸಿಇ ಟಿ ಅದು ಇದು ಸಿ ಟಿ ಅದ ಡಿ ಸಿಇಟಿ ಡಿಪ್ಲೊಮ ಸಿಇಟಿ ಅದ
ಅದು ಇಜಿಯ ಇಂದ
ಬರಿರ್ಲ ಪಾ ಇದು ಬರ್ದ್ರು ಇದು ಬರ್ದ್ರು ಮಾಡ್ಬೋದು ಎಂಜಿನಿಯರಿಂಗ್
ಏನು
ಸಿಇಟಿ ಬರ್ದು
ಸಗಿ ಬದಲ ಕ ಕಾಮರ್ಸ್ ಆಡ್ಸ್
ಅವರೆಲ್ಲ ಬರಯಂಗಿಲ್ಲ ಅವರೆಲ್ಲಾ ಈ ಸೈನ್ಸ್ ಅವ್ರ ಬರಿಬೋದಷ್ಟೆ
ಸ ಡಿಪ್ಲೋಮಾ ಕಾಮರ್ಸ್ ಇದ್ರ ಬದಲ
ಬ ಬ ಸ ಸಿಟಿ ಬರೆದಾಗ ಇವು
ನೀಟ ಬಿಡ ಕಾಲತಮ್ಮ ನೀಟ ಎಲ್ಲಾಯತಿ
ನಿ ಟ ಗಿ ನೀ ಬರೆಯಕ್ ಬರಲ್ಲ ಸೈನ್ಸ್ ನಷ್ಟ ಮಾಡದು ಸೈನ್ಸ್ ಅವರು ಅಷ್ಟೇ ಮಾಡಕ್ ಬರತ್ತದು
ಕಾಮರ್ಸ್ ಕಾಮರ್ಸ್ ಐತಲಾ
ಇಲ್ಲಲ್ಲೇ
ಮತ್ ಲಾದಾಕ ಏನ್ ಮಾಡ್ತಿ
ಲಾವ ಲಾವುದಾಕನ್ ಲಾವದಾಕನ್ ಮಾಡ್ಕೊಂತ ಇಲ್ಲ
ಮದ
ಅ ಸಿಈಟಿ ಬರ್ಬೇಕಕ್ ಸಿಈಟಿ ನೀಟ ಹಂಗಾನ ಹೋಗ್ಬೋದ ಅ ಟಂತ್ ಮೂಗಿಸಿ ಒಲೆ ಸೆಕೆಂಡ್ ಇಯರ್ ಮುಗಿಸಿ ಕಾಮರ್ಸ್ ಮ ಹೋಗ್ದಿಲ್ಲಾ ಮಾಡಕ್
ಹ್ಮ್ ಡಿಗ್ರಿ ಡಿಗ್ರಿ ಮುಗಿಸಿ ಡಿಗ್ರಿ ಮುಗಿಸದ ಮೇನ್ ಮಾಡೋದಐತ್ರಿ ಪಲ್ಲ
ಇಲ್ಲ ನಮ ನಮ ತಂಗಿ ಮಾಡತ್ತ ಲ್ಲ ಈಗ ನ ಸೈನ್ಸ್ ಮುಗಿಸಿದ್ದಲ
ಸೆಕೆಂಡ ಸೈ ಮುಗಿಸಿ ಡ್ಯಾಟ್ಲ
ಹಾ ಆತಾಳ ಇದು ಕಚ್ಚಾಳ ಹುಬ್ಬಳಿ
ಅಪ್ಪ ಇನ್ನೂರು ಮಾಡ್ದಳ ಹಷ್ಟಟರು
ಈಗ ಇವಾಗ ಮಾಡ್ತಳ ಆಮೇಲೆ ಅಲ್ಲಿ ಎಲ್ಲ ಹಾಸ್ಟೆಲ್ ಹುಡುಕತ್ ಹುಡುಕ್ತಾರ ಹಾಕ್ತಾರ
ಪಜಜುಲ್ಲ
ಹ ಈಸಿ ಇಲ್ಲ ಹಾಸ್ಟೆಲ್
ಹ ಅಪ್ಪ ಇನ್ನೂ ಮಾಡದ ಚಲೋ ಇದ್ದ ಕಾಲೇಜ್
ಹ್ಮ್
ನಾ ನಡ ತಿ ಪೈ
ನೀ ನೀ ಏನ್ ಕಡ್ತಿಲ್ಲ ಯಾವುದು
ಮಸಲ್ಲ ಆಡ್ಸ
ನೀ ಮಾಡ್ತಿಲ್ಲ ಮುಗಸಿದನ್
ಏನ್ ನೋಡಸ್ಪಾ ಅದ್ರ ಮೇಲೆ ಜಾಬನ್ ಜಾಬ್ಕ ಏನಿಲ್ಲ ಅಂದ್ರೆ
ಟೆಂತ್ ಮೂದ ಎರಡ್ ವರ್ಷ ಆಯ್ತು ಏನಿಲ್ಲ
ನಷ
ಹ್ಮ್ ಹಾ ಮೂರು ವರ್ಷ ಆಯ್ತ ಹ್ಮ್ ಇದೇನಾರ ಸುಮ್ನೆ ಬೆ ಬೆಂಗ್ಗಳೂರ್ಗ್ ಹೋಗ ಕೇಳಿಿನ ನನ್ ಫ್ರೆಂಡಿಗೆ ಹದ್ನಾಾಕಕ್ ಸಾವಿರ ರೂಪಾಯಿ್ ಕೇಳ್ತಿನಲ್ಲ ಹೋಗ್ ಮಾಡ್ತಿ
ಬಯತಲ್ಲಿ ಯ ಆದ ಹೊಂಟಲ್ಲ ಅದು ಬ್ಯಾಡ ಅಂತಲ್ಲಿ
ಯಲ್ಲಿ ಇಏನ ಜೊಬ್
ನಮ್ಮ ನಕಾಂತಗ ಬೆಂಗ್ಳೂರಿಗೆರಿಗೆ ನಮ ಆಕ ಹ ಆ ಕಮ್ಮ ಕಮ್ಮನ
ಎಷ್ಟ ಕೊಡ್ತಾರ ಮೋಳಿ ಹಾಕದು
ಹ್ಮ ಡಾಕ ನಮ್ದ
ಮತ್ತೇನ್ ತ ಳುದಂಗ ಆಯ್ತ್ಲಿ ಅದರೊಳ ಹದ್ನಾಕಕ್ ಹದ್ಿನಾರ ಒಳಗೆ
ಕೇಳ ನಿಮ್ ಫ್ರೆಂಡ್ ಈಗ ಏನ್ ಮಾಡುತ್ತ ನಿಮ ಫ್ರೆಂಡಿಂದಲ್ಲಿ
ಹ ಂಕಾರದ ಹ ಏನು ಪ್ಪ ಒಟ್ಟ ಬ ಏನೇನು ಹೇಳ್ದ ನಂಗೆ ಗೊತ್ತಿಲ್ಲಾ ಏನ್ ಕೆಲಸ ಮಾಡ್ತಾನ ಅಂತ ಹೇಳ
ಈ ಕಂಪ್ಯೂಟರ್ ವರ್ಕ್ ಮಾಡಿದೀನ ಬಾಕ್ಸ್ ಪ್ಯಾಕ್ ಮಾಡಿದ್ದೆ
ಬಾಕ್ಸಸ್ ಪ್ಯಾಕ್ ಮಾಡು ಹ್ಮ್, ಇದು ಏನು ಇದದು ಅಂದಲ್ಲ ಆಸ್ ಹ ಇದು ಏರೋ ಪಲೇನ್ ಏವಲ್ಲ
ಏನಲ್ಪ ಹೌದ್ರ
ಹ್ಮ,
ಕೇಕೆಲ್ಲ ಅಂತಾವ ಇದರ್ಕ
ಅದ ಅಂತದಯ್ತು ಒಟ್ಟೆಗ, -
ಹ್ಮ್, ಆಟ ಸಬೋದು ನೋಡ್ಲಿ, -
ಹ್ಮ
ಕಾಮ್ರಾ ಇದ್ದ ನೋಡಂತರಿ
ಹ್ಮ್,
ಹೇಳದು
ಹ್ಮ
ಇಲ್ಲಿ ಒಂಬತ್ತು ನಿಮಿಷ ಆಯತೆ. -
ಹ್ಮ, ಇನ್ನೊಂದುಎರಡ್ ನಿಮಿಷ ತಡಿ. - ಇದೇ ನಾನ್ ಹಚ್ಚಿ ಬಿಡ್ಬಾರತಮ್ಮ. - ಹ ಇದಲ್ಲಿ ಹ್ಮ್, ಇದೆ ನನ್ನ ಇಡ ಹೋಗ ಮಾಡಿದ್ದಿ, -
ಎಯಾರ
ಅಲ್ಲಲ್ಲಿ ಇದನ್ನ ಹಾಕ್ ಬಾಡ್ದಿಲ್ಲಿ ಅದು ಸ್ಪಿನ್, - ನ್ ಹೊಡ್ದಿ ಸಿಕ್ತತೆ ನಾಕ್ಸ್ಪಿನಿ, -
ಜಾಸ್ಪಿನ್ ಹ, ಅದ ಏನ್ ಮಾಡುದಲ್ಲ ಎಷ್ಟು ನೋಡ ಮೂತ್ ಡೈಮಂಡೆ, - ಬಸ್ ನ್ನೋಡಿದ ಅಲ್ಲಿ ಎಷ್ಟು. - ಮೂವತ್ ಮೂವತ್ತೊಂದು ಹದ್ ಹದ್ಿ ಮೂವತ್ ಅರವತ್ತು ಡೈಮಿಟ್ ಹದು ುಡುಕ ಇದ್ದಐ ನೀನ್ ಜಸ್ತಿ ಇದಿದ್ದಲ್ಲಿ ಕೆಂಪದ,. -
ಹ್ಮ್,
ಅದ ಉಸಪಿ ನೋಡ್ದ ಅದ್ರ ಗಾಡಿಸ್ಕೊಂಡನ್ ಸಿಕ್ತಪ್ಪಾ,. -
ಇದು ಸಿಗ್ತೇನೆ ಈಗ. - ಅದು ಪ್ಯಾಂಟ್ ಒಳಗೆ ಪ್ಯಾಂಟ್ ಸಿಗ್ಲಿಲ್ಲ ಅದೇ ಯಾವ್ದದು. -
ಒಂದ್ ಹೊಡ್ ಜಾಸ್ತಿ ಇನ್ನೊಂದ ಕೆಂಪ. ದಸಾಮನ್
ಹ್ಮ್, ಅ ಸಮ
ಮ ಮೂರ ಜಸ ಸ
ನ ಒಂದ ನಂ ಒಂದಷ್ಟ ನಂಗೆ ಬೇಕಾಗಿದ್ದ ಅದಾಗಿತ್ತಮ್ಮ ಹದಿನೆಂಟೆ. - ನಾ ಆದ್ರೂ ನೀ ಹೇಳ್ದಿ ಎಂತಲ್ಲ ನೀ ಹೊಡದ್ದ ಇದ ಅಂತಲ್ಲ ಅ್ರರು ಹೊಡೆದನ ಇಲ್ಲಂದ್ರ ಅದ್ರ ಹೊಂಗಲ್ಲ
ಇಲ್ಲಿ ಮ್ಯಾಂ ಚಲೋ ಇಲ್ಲ ಅದುಟ್ಟ ಮ್ಯಾಚಿಂಗ್ ಹೆಂಗೈಐತಿ ನೋಡ ಅದಕ್ಕ ಅದಕ್ಕೆ ಅದಕ್ಕದಕ್ಕೆ ಮ್ಯಾಚಿಂಗ್ ನೋಡ ಹೆಂಗ ಐತಿ
ಅಮ್ಮ ಹದ್ನೆಂಟು ಸಿಕ್ಕಿದ್ದ ದೊಡ್ದ್ ನನಗೆ ಅದ ಬೇಕಾಗಿತ್ತ
ವಿರಾಟ್ ಕೊಹ್ಲಿ ವಿಡಿಯೋ ಮಾಡಂದ್ರೆ ನೋಡ್ರಿತಮ್ಮ ನೀವೇನ ವೀಡಿಯೋ ಮಾಡಿ ಅನ್ಕೋ ನ ನೋಡ್ದ ಇಟ್ಟಿ ಅನ್ಕೊಂಡೆ ಈ ಮಾಸ್ ಇಲ್ಲಿಂದ ಸಿಕ್ಪಾ ಅಂತ ನೀವ ಬಿಟ್ಟಿದ್ದೆ ನೋಡಿ ವಿಡಿಯೋದ ವಿಡಿಯೋ ಮಾಡ್ದ
ಹ್ಮ ಇದ ಎಲ್ಲ ಮಾಡಕಕ್ ಚಲೋ ಫೋನ್ ಚಲ ಎಲ್ಲೋ ಇದರ್ ಬು ನಮ್ದ್ರ ಬರಂಗಿಲ್ಲ ಅವೆಲ್ಲ
ಪಡತ ಹೇ ಸ್ಟೋಡೆಜದ
ಹ್ಮ
ಬಾಯ
ಬ ಬಾಲಿಚರೆ ಹ ಗಾಡಿ ಗಿಡಿ ಅಂತ ತಗೋಬೋ ಇದ್ರೆ
ಸಾಗತಿ
ಏನ
ಮಾತಾಡೋದ ತಡ ಇನ್ನೊಂದು ಎರಡು ಒಂದು ನಿಮ್ಷ
ಎರ ಮೂರು ನಿಮಿಷ
ಹ್ಮ್
ನೀಗಡನ್ ದಲಿ ಆ ತಲ್ಲಿ
ಮಕ್ಕ
ನಿಮ್ಮ ಮಕ್ಳು ಬಂದಾವಂತೆೆ
ನಮ್ಮ ಅಕ್ಕಾರ ಹಾಸ್ಟೆಲ್ಗಲ್ಲ ಅನ ಮಾಡ್ತಾರಂತೆ
ಹ
ಒಂದು ಒಂದು ದಿನಕ್ಕೆನ್ನ ಇನ್ನ
ದಿನಾ ಮಾಡ್ಬಕ್ಲಿ ಒಂದ್ ನಾಲ್ಕೆ ಟ್ಯಾಕ್ಸ್ ನಾಲ್ಕೆ ಚಲ ಕಾಲ್ ಮಾಡ್ಬೇಕ
ಬರ್ತಾವಲಿ ಎಂಬತ್ತ ಎಂಬತ್ತು ರೂಪಾಯ ಅಂಗ
ಬರ್ಬೋದು ಪಾ ಗೊತ್ತಿಲ್ಲರಂಗರು
ಒಳ್ಳ ಟಾಸ್ಕ್ ಟಾಸ್ಕ್ ಕಂಪ್ಲೀಟ್ ಮಾಡ್ಕೋಬಹುದು ಅದೇ ಗೊತ್ತಿಲಿಪ್ಪ ಅದ ಒಂದ ಟಾಸ್ಕ್ ಇಪಾ ಫೈಲ್ ಟಾಸ್ಕ್
ಹಾ ಅದ್ ಫುಲ್ ಬಂತಲ್ಲ ಲಾಸ್ಟ್ ಕಂಪ್ಲೀಟ್ ಯದೆ ಅಂತ ಬಂದೈತ್ತಲ್ಲ
ಗೆ ಗೊತ್ತಿರ್ಲಿ ಪ ನೋಡಕ್ತಿಲ್ಲ ಇಲ್ಲಯ ಬಂದಿಲ್ಲರ್ಬುದ
ಒಂದ್ ಗ್ರೂಪ್ ಆಡ್ ಮಾಡ್ತಾರ ಆಮೇಲೆ
ಹಾ ಮನ್ನೋಡಿಲ್ಲ ಅದನ್ನೇ
ಹ್ಞ ವಾಟ್ಸ್ಯಪ್ ನೋಡ್ತಾರೀ ನಾನು ಹೇಳೇನೋ ರೀ ಆ್ಯಡ್ ಮಾಡಿರಿ ಅಂತ ಮಸಜ್ ಹಾಕೀನಿ
ಯಾರ